ಹಲೋ
ನಮ್ಮ ಮನಿಯಾಗ ಕರಿಯಾತಾ
ಆ ಹಾ
ಪಟ್ಟಣ ಮಾತಾಡ ನಮ್ಮ ಮನಿಯಾಗ ಕರಿಯಾತಾರ ಪಟ್ನಾ ಲೇ ಪಾ ನಮ್ಮ ಮನಿಯಾಗ ಕರಿಯಾತಾರ
ಬೈ ಪಟ್ನ ಏನ ಏನ ನನ್ನ ಕಡೆ ಐತಿ ಏನ್ ಟೈಮರ್
ಆ ನ ಪಟ್ನ ಮಾತಾಡಬೇಕ ನಮ್ಮ ಮನಿಯಾಗ ಕರಿಯಾತಾರ ಜಲದಿ ಬಾ ಆ.... ಕಾಲ್ ಮಾತಾಡ ಬಾ ಅಂತ ಹೇಳಿನಿ
ಹಾ ನಾನೊಂದ್ ಹಚ್ತೇತೇನಿ ಲೇ ಪಾ ನಂದೊಂದ ಮುಗಿತೇತಿ
ಇಲ್ಲ ಮನ್ಯಾಗ ಕರ್ದ್ರ ಒಂದ್ ತಡಿ ಒಂದ್ ಕಾಲ್ ಮಾತಾಡಿ ಬರ್ತನ ಅನ್ನಿ
ಹ್ಮ್ ಯಾಡ ಕಾಲ್ ಅಣವತ್ಲ ಇಪ್ಪತ್ತ ನಿಮಿಷ
ಇಲ್ಲ ಹಂಗ ಅನ್ನಿ ಯಾರ ಫೋನ್ ಮಾಡ್ಯಾರ್ ತ್ರಿ ಸಿಕ್ಸ್ಟಿ ಲಾಗಿನ್ ಮಾಡಾಕ ಹೊಂಟೇನ ಲೇ ಪಾ ಆದ ಅಗವಲ್ದ ಆಗೇತಿ ಅದ
ನೀನ್ ಆ ಇನ್ನೊಂದ್ ನಂಬರ್ ಐತಿ ಲಾ ಅದನ್ನೊಂದ್ ಹಾಕೋಲೀ
ಹಾ ಅಗವಲ್ದ ಅಗೇತಿ ಅದ ನಮ್ದ ಇದೇ ಐತಿ ಲಾ ಜಿಯೋ ನೆಟ್ವರ್ಕ್ ಸ್ಲೋ ಆಯ್ತ ಒಟ್ಟಿ ಬರ್ಲಿ ನ ಪತ್ತಾಮ ಬರಲಾ ಅಗೇತಿ ಅಂದಪ್ಪಾ ಅದ್ರೆ ರೆಚ್ಚಾಕದ್ ನನ್ ಕಡೆ ಇಲ್ಲ ಲಾ ಮಾಡ ಈ ಹಾಕ್ ಬರ್. ಹಾ ನ ಮಾಡಿ. ಈಗಿದ್ರಾಗಿ ಅಲ್ಲಿ ಇದ್ರಾಗಿ ಅಲ್ಲಿ ಇದ್ರಾಗಿ ಈಗ. ಆಂಗಲಾ. ನ್ ಬಿಡೋದ ಈಗ ಇದ್ರಾಗ ಅಕೌಂಟ್ ಅಕೌಂಟ್ ಡಿಲೀಟ್ ಮಾಡನಂದ್ರ ಆಪ್ ಆಪ್ ಬಂದಗಿಂತರ.
ಈ ಅಕೌಂಟ್ ಅಕೌಂಟ್ ಡಿೀಲ್ ಮಾಡಿದ್ರ.
ಬರ್ತತ್ನಾ.
ಗತ್ತ.
ಸೇರ್ಲಿ ಬಿೇಡ ಮಾತ ಎದಕ್ಕೆ ಬೇಕಾ. ತರಕ್ಕ ಆಗಾನ ನೋಡಕ್ರ. ಸರ್ವ ಭಯ ಮಾಡುವ ಬಯನ್. ಜ ಹಗ ಪ್ಯಾರಾಗ್ರಾಫ. ಒಂದ್ ಸಾವರ ರೂಪಾಯಿ ಐತ ಅದ ನಮ ದೋಸ್ತ್. ಹ ಅವ ಹಂಗ ನೀ ಅದ ಹೆತ್ತ ಮಾಡಿಲ್ಲ ಹಂಗ ಮುಂದ್ ಬರ್ತಾವ ಅವ ಎಪ್ಪತ್. ತ ಪ್ಯಾರ ಹದಾನ. ಎಪ್ಪತ್ತಾರ ಬಂದ ಚಿಕ್ಕೂರ್ದ. ಬಂದ ಆ. ಐ ಸಾವಿ ರೂಪ ತೊೊಂಡ ನು ಆದೇ ಇದನ್ನ ಮಾಡಿ. ಮತ್ತೆ ಇಲ ರೈಟಿಂಗ್ ಟಾಸ್ಕ್ನ್ನೇ ಹೋಗತ್ನಾ ಪಾಯಂಟ್ ಫಫ. ಟಫೋರ್ಲ್ಲಾ ಇಷ್ಟ ಇರ್ತತದ ಓಡ ಎಾರ್ಡ ಓಡ ಹತ್ ನಿಮಿಷ ಆಟ ಓಡ್ ಬಣ್ಬೋದ್ನಿ. ಹ್ಮ. ಕೊತ್ ಬೆೇಕದಂಗ ಮಾಡ್ಬದಲ ನೀ ಖಾಲಿ ಇದ್ದಾಗ ಅದ್ ಮ್ಯನ ಒಂದ್ ಐದನೂರ್ ೋಳ ಟೈಪ್ ಮಾಡಣ್ಯನತ್ತ ಅವ್ರ ದೋಸ್ತ. ಅದು ಕೂಡಗಡ ರೊಕ್ಕ ತಕೊಂಡಾರ ಅವ. ಹ್ಮ ಹಾ್ ಹೆ ಹಾರ ಹಡ ಸೋ ಮುಗ. ನೀವ ಅವ್ರ ತಪ್ಪದಲ್ಲ ಅವ್ಮ ನೋಡಿ ಹಾಡಾಡಕ ಏನ್ ಇಲ್ಲಿ ಗ್ರರುಪಿ ಬಿಟ್ಟಾನ ಅದನು. ಹ್ಮ ಹ. ಫಸ್ಟ್ ರೆಕಾರ್ಡ್ ಇ ನಡಿಲ್ ಹಾಡಾಡನೆ ಫಸ್ಟ್ ಸ್ಟಾರ್ಟಿಂಗ್ ಮ. ಬಂದದ ಆಡಾಡನು ರೊಕ್ಕ ಬಂದ ಅವ್ರ. ಹಾಡ ನಮ್ಮನ್ನ ನಾನು ಆಟ ಆ. ಹ ಹೆಂಗ ನೋಡ್. ಹ್ಮ್ ಲ್ಲ ಇಲ್ಲಿ ಬಂದಿರ್ತಲ್ಲ ಪೇಮೆಂಟ್ಸ್. ಬಧಲ್ಲ ಭ ರಕ್ಕಾ ಬಂದಲ್ಲ. ಯು ಪಿ ಐಡಿ ಯುಿ ಐ. ಯು ಪಿ ಐಡಿ ಹಾಕ ಯಾರದ್ರು ಒಂದು ಬೇರೆ ಹಾಕ್ ನೀಿ ಪಂಚೆ ಹಾಕ್ಬಡ ನಂದ್ ಅಕ್ಕಿ ಈಗ. ಗಾ ಕಟ. ಇವ ಡಿ ಹಾಕ್ಬೇಕು ಸ್ಟ್. ಡೆ ಕಾನ ಯಡ್ರೊಪಾಯಿ ಬರ್ತದ ಆಮೇಲೆವು ಮುಂದಿನ ರೊಕ್ಕ ಎಲ್ಲ ಪ್ರೊಸೆಸಂಗ್ ಬರ ಹಾ ಗೊತ್ತಾಗ್ತ ಈ ಪ್ರೊಸೆಸಿಂಗ ಹಾ.
ಮಾಡಾಚಪ್ಪಾ.
ದರ್ಶ ಎಷ್ಟು ಸಾವಿರ ರೂಪಾಯಿ ತಗೊನ ರೀಡಿಂಗ್ ದಾಗ.
ಏ ಹೆಂಗ ರೀಡ್ ಹೆಂಗರೀ ರೀಡ್ ಮಾಡ.
ಹ ಹದ್ ಹದ್ೈದ್ ಆದ್ಮೇಾಗ ಹದ್ೈದು್ ಎಟ ಮಾಡಿದ್ವನ ಮತ್ತತ್ ಮುಂದ್ ಹದ್ನೈದು್ ಬರ್ತಾ ಹೊತ್ತು.
ಹಾ ಅವು ಮುಗಿಸಬಕ್ನಾ.
ಹಾ ಒಟ್ಟ ನೀವು ಒದಕೋದ ಕುಂದ್ರಲ್ಲ ಾಲ ಕುೂತಾ್ನ.
ಯ ಸ್ಪೆಲಿಂಗ್ ಬಾ.
ಹ ಹೌ ದರ್ಶನ್ಲ ಭಾರತ. ಸಿಗತೆ ಎಲ್ಲ ಹಾಡನ. ಮಾತ್ರ ನಿಂತ ಅಡಾನೋ ಹ. ಅಂತ ಹಾಡಿದಕೈತ್ಲಾ.
ಹ್ಮ್
ಹೌದ್ ಇದನ್ ಕೊಟ್ಟಾರಂಗ ರೊಕ್ಕ ಕೊಡಾರ್ರ
ಹ್ಮ
ಅದಕ್ಕ ಹಾಡಿದ ಪ್ರೊಟ ಹ ಹಾ ಅದು ಗ್ರೂಪ್ಟ್ಟಲ್ಲ ಆಡ ಆಡುಬಡಿ ಬ ಸರಿಯ ನೀ ಒಂದ ಬಿಡ ಅವನ ದಸಂತಲ್ಲ ಬಿಡವರು ರೊಕ್ಕ ಬರಲ್ಲ ಅತ್ತ ಹನ್ ನೋಡ ಯ ಹರ್ಯಂದ್ ಬಿಟ್ಟ ನೋಡಿ ಈಗ ಹರಿ್ಯ ಪೋ ಸರಾದ ಬಿಡ ಸೋಪನ ಅದನ ಹೇಳ ಇದನ ಆಗೈತವಂಗ
ಹ್ಮ್
ಕಂಪ್ಲೀಟ್ ಪ್ಲಾನನ್ದ್ರ ಬರು ಹಾಡದು ಹ ಆಡ್ಬೇಡಿ ಬರು
ಡಿಫಿಕಲ್ಟ್ ಕೊಡ್ತಾರ್ಲಿಪ್ಪಾ ಮನ್ಯ ನೀನ್ ಓದನ್ಲ್ಲಾ ಒಂದ ದಿವ್ಸ ಅವ ಓದ್ಲಾಕ್ ಬರ್ಲಾರ್ದಂಗ ಒಂದೊಂದ್ ಇರ್ತಾವಪ್ಪ ಅವನು ಅವನು
ಎತ್ತಪ್ಪೋದಿದ್ರೆ ನಟಿತತ್ತ ಅವ್ರಮ್ಮ ಹಾೆ ಹಡ ಸಯ ಕೊಟ್ಟಾರಣಮ ಪಡಾಲ್ಲ
ಅದು ಗ್ರೇಟ್
ಇದ್ರಾಗ ತಪ್ಪ ಹಿದ್ರೆ ತಿಲಯ ಅದಕ್ಕ ತಪ್ಪ ಹದಿದ್ರೆ ರೊಕ್ಕಾ ಕಡಿಮೆ ಐತತೆ ಐ್ತಾ ಅದ್ರಸ
ಸಾರರಾಪ್ಪಿಗೆ ಹದಿನೈದು ರೂಪಾಯಿ ಮಾಡಿದ್ನನೆ ಹ ಅವು ಇಲ್ಪಾ ಒಂದ್ ಟಾಸ್ಕಿ ಹದ್ಿನೈದು ರೂಪಾಯಿ ಹದ್ನೆಂಟ ರೂಪಾಯಿ
ಬರಿ ಸ ಲ ಐವತ್ತ ಎಡುೂಾಯ ಮತ್ತ ಈ ಹಂಗ ಸಾವಿರ ರೂಪಾಯಿ ಮಾಡ್ಬೋದ್ ನೀ ಹಂಗನ ಒಂದ್ ಕಾರಕ್ ಹತ್ತಿನೆಂ ರೂಪಾಯಿ ಒ್ ಕಾರಕ್ ಹತ್ತಿನಂಟ ಅಂದ್ರೆ ಐವತ್ತು ಮೂದ ಹದಿನ ಮೂರ ಐತ್ ನಲ್ಕಐ್ ಹದ್ೇೇಳ ಆದ್ಮೇ ಬರ್ತಾವ ಹದ್ೇಲ್ ಬರ್ತಾವ ಹದ್ರ ಕ್ಕನ ಶಮ ಹಕ್ಸತಿ ಈಗ ರ ಹ
ಹಲೋ
ಈಗ ನೀ ಹಣ ಯಾರಿಗ್ ಅಚ್ಚಣ್ವಾ ನೆಕ್ಸ್ಟ್ ಅದು ತರಣೇ ಗಂ ಇಲ್ಲಿ ಪನಗೆ
ಏ್ ನಾನ್ ಮುಗಿದದಲಿ ಅದ್ರ ಸಂಬಂಧ ಅಂದ್ರ ನಿ ನೀನ್ ಜಡಿ ಮುಗ್ದ ಹಕತ್ತ ಇದಕ್ಕ ಐದುುವ ಅದಕ್ಕ
ಈ ತರ್ನೇ ಹಬ ಹೊಂಟ ಬಿದ್ದಾನ ಏನ್ ಮಾಡುದು
ನನ್ ಏನ್ ಮಾಡ್ತ ಹಾಗ ಕಣೋಗ
ಯ ೋನ್ ಅಚಿತ್ಾ ನಾವು ಬಾಬಾ ಸಚ್ಚನ್ವಂಗ ಬತ್ತ ಮತ್ನೇ ಕಾಟ್ ಮಾಡಿದ ಅಲ್ಸ ಹತ್ತ ಮ ಮತ್ಸ ಸುಮ್ ಯಾವರ ಸೋತಂದ ಬಿಡತ್ ಬಿಟ್ಟನೆ ಹಯ್ ನಂಗೆಏನ್ಲ್ಲ ಯಾರದಾವ ಅವನ್ ಪತ್ತಾನೂರುಲ್ಲ ಎ ನ ಹೀಳಗರ್ ಪಂಜಾಬ್ ನಾ ಶ್ಟೇಟ್ ಬಾನ
ಎದಕ್ಕ
ಕೊಡ್ತ ನ ನಾನ ಅಕೌಂಟ್ ಈಗ ಅಕೌಂಟ ಅವವು ಏನ ಅವ ನ್ ನಾವು ರೊಕ್ಕ ತಕ್ಕೋತೀವ ಅವನು ತಕ್ಕಳಾಗ ಬರುದಿಲ್ಲ ಅವನು ಆಐ ಪಿ ಹಡ ಹ ಕೇಟ್ ಆದ್ರೆ ಪತ್ತ ೋ ಮೂರು ಟಾಸ್ಕ್ ಅದೆ ಮುಗಿಸ್ ಕೊಡ್ ಕೊಡಪ ಒಂಬತ್ತನ ಕೊಡದ ನನ್ಗೆ ಒಟ್ಟಿಫ ಹೇಳಣನೆ ಏನೋ ಹಂಗ್ ಟಿ ಪಿನ ಬಂದಿಲ್ಲಲಿ ಹಂಗಿಂಗ ನನಕತ್ತ ಆತ್ಮ್ಮ ಅಂದಬಿಟ್ಟಿ ಎಲ್ಲ ಇದ್ರಾ ಕುೂತಾರ ಅವರು ಮಕ್ಕಳ ಹೋಗಲ್ ಬಿಡತ್ ಬಿಟ್ರೆ ನಾ
ಬ ನಾಾವ ದಸನುುೋಗ ಹ್ಮ್ ನಮ ಮುಗ್ದಾ ಬಿಡ್ತೀವಿ ಲಪ್ಪಾ ನಾನ್ ನೀನ್ ಜೋಡಿ
ಎಏ ಹ ಸ ಮಡ ನಂದುು ಮುಗತ್ತು ಮ ಮತ್ತ ಒನ್ ಫೈವ್ ಸೆವೆನ್ ನೈನ್ ಹೇತ್ಲ ಅದ ಅದಕ್ ಮುದತಿ
ಈ ಅಡ್ಕಾಚೆನ್ನ ನೀ
ಇಲ್ಲಾ ಯದಕ್ಕೂ ಚನ್ನ
ನಂಬರ್ ಇಲ್ಲಿ ಈಗ ನಿ ಮುಗ ಬಂದಿರ್ಬೇಕ ಹ್ಮ್ ಹ್ಮ್ ಒನ್ ನೈನ್ ಲಾಸ್ಟ್
ಹ್ಮ್ ಅ ನಾವ್ ಒಟ್ಟಿಗೆ ಯಾರ್ಗಾರ ಪರ್ಫೆಕ್ಟ್ ಕನ್ನಡ ಹೋದವರುತ್ತಲ್ಲಾ
ಹ್ಮ್
ಒಂದು ಸಾವಿ್ರ ಕಾಯಾಕಿ ಕೊಡ್ತೀನಿ
ಏ ನೀನ್ ಓದ್ಲಿ ನೀನ ಹೋಗದು
ಕೊೋಡೋ ನ ವಟ್ಟ ಯಾರಿಗೆಾರೆ ವ ಮನೆ ಬಾಜುಬಟೀಚರ್ಾರ
ಹ ನೀವ್ ಓದ್ಲೇ ನೀನ್ ಏನಾಗಿ
ಬಿಡ್ತ ನಿಂ ಗೊತ್ತ ಇಲ್ಲ ನಮ್ಮ ಏನಿನ ಟೀಚರ್ ಅದಾ ಅವ್ರಿಗೆ ಕೊಟ್ಟಬಡ್ತನ ಕನ್ನಡ ಹತ್ರ ಫುಲ್ ಪರ್ಫೆಕ್ಟ್ ಅದಾರ ಅವ್ರ
ಹ್ಮ್
ನಮ್ ಏನಕ್ಕ ಹೋಗತ ತಪ್ಪ ತಕ್ಕಲ್ಲ ಇಲ್ಲಿ ಆಪಕ್ಕತ್ದಕ್ಕ ತಪ್ಪ ಆದ್ರೆ ಇಏ ರಕ್ಕ ಬರತ್ ಈಗ ಬಂದ ನೋಡಿಗ ಇವತ್ನಾಲ್ಕು ರೂಪಾಯ ಒಂದಂದು
ಹ್ಮ್ ನಾನು ಕಂಪ್ಲೀಟ್ ಮಾಡಿ ಲ ಮೂರ್ನಾಾಕ್ ಟಾಸ್ಕ್ ಕಂಪ್ಲೀಟ್ ಮಾಡೀಿ್ರ ಹದ್ೆಂಟು ಷ್ಟ ಬಂದ ಉಳಕಿದ್ದಿನಾ ಬಂದಿ
ಮತ್ತ ತಕೊಂಡಲ್ರ ಮತ್ತ ಇಲ್ಲ ಅದೇ ಅಕೌಂಟ್ ಹತಾರೆ ಜಮಾ ಆಗಾರ ಆ ತಾನೇ ಜಮಾ ಆಕತ್ತತೆ ಈಗ ಪ್ರಜಾ ಸಿಂಗ್ ಬಿದತ್ಲಾ ಆ ತಾನೇ ಸಂಜೆ ಟೈಮಗೆ ಏಳಕ್ಕಿಲ್ಲ ಹನ್ನೊಂದಕ್ಕ ಚಾನಾಗ ಬಿಡತತೆ ನೀ ಸಬ್ಮಿಟ್ ಮಾಡತರಾ ನೀ ಪ್ರೊಸೆಸಿಂಗ್ ಬಿದಿರ್ತತೆ ಅವ್ರ ಅಕ್ಕ ತಾನ ಬಂದಿರ್ತವ್ ರಾತ್ರಿ ನಿನ್ ಅಕೌಂಟಿಗೆ ಲ್ವಾ
ಹ್ಮ್ ಹೇಳ
ನಾ ರೀಡಿಂಗ್ ಾಸ್ಕ್ ಬೋರಿಂಗತ್ ಮ ಅದರಾಗು ಲಾಭಯಐತು ಬಾಳ
ಹ್ಮ್ ನೋಣಗಪ್ಪಾ ಅದು ಲಾಭ ಐತಿ
ಇದು ಮಾಡಕ ಬ್ಯಾಸ್ರಳ
ಹ್ಮ್
ಮಾಡಡು ಸ ಒ ಟಾಸ್ಕ್ ನಿಂದ್ರಾಕ ಇದನ ಇಿಲ್ಲದ ಬರತ್ಾವ್ ಕಂಟಿನ್ಯೂ ಟಾಸ್ಕ್ ಈಗ ನಮ್ದ ನಾ ಈಗ ಅಕಸ್ಮಾತ್ ಈ ಪ್ಯಾರಾಗ್ರಾ್ ರೀಡಿಂಗ್ು ಇಟ್ಕೊಳ್ಳುದ
ಹ್ಮ್
ಮತ್ತೆ ಇದನು ಇಟ್ಕೊಳ್ಳೋದ ಏನದ ಫೋನ್ ಕಾಲ್ ಇಕುದು ಬರತ್ನ್ ಎರಡು ಮೈಂಟೈನ್ ಮಾಡಕ
ಮತ್ ನಾ ಈಗ ಈಗ ನಾನ್ ನಿನ್ ಓದೀನಿ ಅದು ಐತಿ ಇದು ಐತಿ ನನ್ನ ಕಡೆ ಈಗ
ಹೆಂಗ ಅಲ ಅದ ಹೆಂಗೆ ಹೆಂಗ ಮಾಡುದು ಈಗ ಅದನ್ ಓದ್ಕ್ ಅಂದ್ರೆ ಹೆಂಗ್ ನೋ್ ಈಗ
ಅದ್ ಓದ್ಬೇಕ ಕೆಳಗ್ ಬಂದಿರ್ತತ್ ಅಲ್ಲಿಪ್ರ ಹಂಗ ಕೆಳಗ್ ಅದ್ ಓದತ್ತದ ಅದು ಕೂಡ ತ ಅದನು ನಡುದು ಮ್ಯಾಗಿ ಮಾಡಡುದು
ನಾಕಂತು ಒತ್ತು ಬತ್ತು ಬಡಂಗರ ಯಾವು ಟಾನ್ಸ್ಫ್ಮೆ ಮೇಂಟೈನ್ ಮಾಡ್ಬೋದನಾ
ನಿನ್ನೆ
ನಮ ಇದನಾರ ಮಾಡ್ತ ನಾನು ಟ್ರಾನ್ಸ್ಕ್ರಿಪ್ಷನ್ ಟಾಸ್ಕ್ ಅದನೂವರೆ ಹಾಕ್ ಹೌದ ಸುಳ್ಳ ಮತ್ತೆ ಅದಕ್ ನಾವು ಮಮ್ಮೆ ಎಡ ಟನ್ ಮಾಡ್ಕೋದು ಹ ಈಗ ಅದಕ್ಕೆೇನ ಈ ಬೇರೆ ಅಕೌಂಟ್ ಯು ಪಿ ಐ ಐಡಿ ಹಾಕೇನ ಮತ್ತ
ಇನ ಯು ಪಿ ಅಡಿ ಇಲ್ಲೇಪಾ ಅದಕ್ಕೆ ಅದೇ ಸೇಮ್ ಅಕೌಂಟ ಇರ್ತದ ಅದು
ಅದು ಕೂ ಅದ ಮತ್ತಲ ಕಾನ ಬಧರತವಾ
ಹ್ಮ್ ನಾನ್ ನೀನ್ನ್ ಹ ಅಷ್ಟ ಬಿದ್ದ ಒಂದ ಸಕ್ಸಸ್ ಆಗೈತೆ ಉಳಗಿದ್ದು ಇನ್ನ ಇ ಆಗಲು
ಹ್ಮ್ ಹ್ಮ್ ಹ್ಮ್ ಐತ್ ಬಯ ಅಂದ್ರ ಲಾಭ ಐತದರ
ಹ್ಮ್ ಮತ್ತ
ಹಾ ಮುಗಿ ಇದ ಫೋನ್ ಕಾಲ್ದಾಗ ಲಾಭ ಐತಿ ಮತ್ತ ಏನೆಲ್ಲ ಮಾಡಿದನ
ಫೋನ್ ಕಾಲ್ ಹಯಸ್ಟ್
ಅವ್ರ ದರ್ಶ ಎಟ್ಟ ಎಪ್ಪ ಇಪ್ಪತ್ತೆಟು ಎಂಬತ್ತು ಸಾವಿ ರೂಪಾಯಿ ತೊೊಂಡಾನತ್ತ ಅದಕ್ಕೆ ಇದು ಲಿಮಿಟ್ ಇಲ್ಲೇಪ್ಪ ಅದಕ್ಕೆ
ಹ್ಮ್
ಅದ ರಗರ್ ಬ್ರೀಡಿಂಗ್ ಲಿಮಿಟ್ ಐತಲ್ಲ ನೋಡ ಮತ್ತ
ಅಯ್ಯಲ್ಲಿ ಎಪ್ಪತ್ತ ಎಂಬತ್ ಸಾವರ ಏನ್ ತಗತ್ತ ಅನ್
ಎಪ್ಪತ್ ಎಂಬತ್ ಸಾವಿರ ಅಲ್ಲ ಐದ ಸಾವಿರ ರೂಪಾಯಿ ತಕೊಂಡನ ಹ್ಯಾಪಿಲಿ ಯಾರ ಅವ್ರ
ನೀನ ಅಜಿದ್ದಿ ನ ಹಾಸತ ಲೇಮ ಗರ ಒ
ಹತ್ತು ನ ಹತ್ತು ನಿಮಿಷ ಹಾಗೈತಿ ಹಲೋ ಸರಿ ರೀ ಹತ್ತು ನಿಮಿಷನು ಸಲ್ ಸರಿ
ಹ್ಮ್
ಹಾ ಹಾ